ಹಲೋ,
ಹಲೋ, ಬರ್ಸು ಆರಾಮಿದ್ದೀಯಾ... -
ಅರಾಮು ಯಾರು ಗೊತ್ತಾಗ್ಲಿಲ್ಲ. - ಏನಿಲ್ಲ ಸೂಪರ್ ಎಲ್ವಥೆ ವಿಮಲ್ ಕೂಡಾ ವಿಮಲ್ ಇಲ್ಲ ಹಮಾನಲ್ಲ ಹಲೋ
ಹಲೋ ನಾನುಪಾ ಮೈ ಮೈಬುಬು. ಗೂ ಕೂ
ಯಾರು ಶಿರ್ರುವಳ ಮಹಬೂನಾ... - ಏ ಇಲ್ಲ ಹ, ಏನಾರಪ್ಪಾ ಅಲ್ಲ
ಏನ್ಪಾ ನಾದರ ಅೇಳ ತಣ ಅವನಗೆ
ಹ, ಕಬೇಕಲ್ಲ ಇನ್ನ ಹಲ್ಲ ನೋಡ್ರಿ ನಗು ಬರುತ್ ನನಗ.
ಅ, ಏನ್ ಆರಾಮಿದಿ ಯಾ ಎಲ್ಲಿದಿ ನ್ ಕಾಲಜ್ ಬರ್ಲೈತಿ ಬಿಟ್ಬಿಟನ್ ಕಾಲೇಜ್ ನಾ.
ಏನ್ ಮಾಡ್ತ ಕಾಲೇಜು ಎಲ್ಲಿ ಬರೋದಾಗ್ತದ ಸ್ವಲ್ಪ ದಿನ ಬಂದೆ ನೋಡಿದಲ್ಲಿ ಅಡ್ಮಿಶನ್ ಮಾಡಿದೆೆ. ಆಯ್ತು ಒಂದೆರಡು ಮೂರ್ ದಿನ ಬಂದೆ ಆಮೇಲೆ ಆಯ್ತು ಕಾಲೇಜು ಬಿಟ್ಬಿಟ್ಟ. ರ-
ಹೌದೌದು ಹ ನಾವನು ನ ಡೈಲಿ ಒಂಟಿಪ ನಾವ್ನು ಈಗ ಒಂದ್ ಎರಡ್ ದಿನತ್, ನಾ ಬಿಟ್ಟೆ ಮನೆ ಕೆಲಸ ನಡ್ದಾವಂತ.
ಹಾ, ಹೌದ...
ಹ್ಮ, ಹ್ಮ್,, ಹ ಅದು ಅದು ಕಾಲೇಜ್ ಹೋಗಿ. ಏನದು ಸಾಂಸ್ಕೃತಿಕ ಸಮರ್ರಂಬಏನದು. -
ಹೌದು ಮೈಬೂ ನೀರ್ ರೆಗ್ಯುಲರ್ ಹೋಗ್ತಿದರಲ. ಅಲ್ಲಾ ಕಂಟೆ ದಿನ ನಿತ್ಯ ಓಗತಿ. ದಿ ಕಾಲ ಕಾಲೇಜಗ ಏನ ಇನ್ಫಾರ್ಮೆನ್ಸ್ ಹೇಳ ಅದು ಎಕ್ಸಾಮ್ ಗಿಗ್ಜಾಂ. ಯಾವ್ದನ ಮತ್ತೆ ಅವೇಏನ ಇದು ಪ್ರಾಜೆಕ್ಟ್ ವರ್ಕ್ ಕೊಟ್ರ ಅಂತಲ್ಲ.
ಹಾ ಪ್ರಾಜೆಕ್ಟ್ ಕೊಟ್ರಿ ನೀವು ವಾಟ್ಸಪ್ಕಿ ಹಾಕು -ಬರ್ದಿದ್ ಆಯ್ತು ನೀ ನೋಡಿಲ್ಲೇನು.
ನೋಡಿಲ್ಲ ಯಾವಾಗ ಇವತ್ ಮುಂಜೆ ಹಾಕಿದಾನ
ಹಾ ಮುಂಜಾಳೆ ಆಯ್ತು ನೋಡೋ ಅವ ಮುಂಜಳ ನ ಅವನಿಗೆ ಅನುಮಾನಕ್ಕ ಇಬ್ರಿಗೂ ಹೇಳ್ತಿನಿ ನಾನು
ಎಷ್ಟನೇ ತಾರಿಕ್ ಅದು
ಏನ ಇದು ಫಂಕ್ಷನಾ
ಹಾ ಇದು ಕೊಡೋದು ಪ್ರಾಜೆಕ್ಟ್ ವರ್ಕ್ ಕೊಡದು
ಇನ್ನ ಎರಡು ದಿನ ನೋಡಿ ಇನ್ನ ಎರಡ್ ದಿನ ಇವತ್ತೊಂದ ದಿನ ನಾಳಿದ್ದು ಒಂದು ದಿನ
ಹೌದ ಅದು ಎಷ್ಟು ಪೇಜ ಬರ್ದ್ರು
ಹೇಯ್ ಎಲ್ಲ ಒಂದು ಅಷ್ಟು ಮಂದಿ ನಲ್ವತ್ತು ಪೇಜ್ ಬರ್ದರಪ್ಪ ನಾನ್ ಅಷ್ಟೇ ಮೂವತ್ತು ಮೂವತ್ತು ಪೇಜ್ ಅಷ್ಟೇ ಬರ್ದಿನಿ ನೋಡು
ಅದ ಯಾವ ಅದ ಯಾವ್ದೋ ಈಗ ಅದ ಯಾವ್ದ ಏನ್ ಅಂತಾರಲ್ಲೋ ಅದ ನಾವು ಮೂವತ್ ನಲ್ವತ್ ಪೇಜ್ ಬರ್ಕೊಳಕ್ಕೆ
ಹೌದೌದು ಇಂಟರ್ನ್ಶಿಪ್ ಈ ವರ್ಷ
ಹೌದು ಅದು ಪ್ರೈವೇಟ್ ಕಾಲೇಜ್ ಅವದವರಿಗೆ ಎರಡವರೆ ಸಾವಿರ ಎಷ್ಟ ಎಷ್ಟ ಆಗಂತ ಅದ
ಹೌದ ಪ್ರೈವೇಟ್ ಅಂಮೌಂಟ್ ತಗೋಳಕಾತಾರ್ ಏಂಗಂದ್ರೆ ನಮ್ ಗೌರ್ಮೆಂಟ್ದಾಗ ತೊಗೊಳಕ್ಕ ರೂಲ್ಸ್ ಇಲ್ಲ ಅದು ರೊಕ್ಕ ಅಕ ಇದು ಕೈಲಿ
ಕಾಲೇಜ ಹೋಗಿದ್ದಿ ಬಾಳ ಹುಷಾರಾಗಿರಪ್ಪ ಮೈಬಣ್ಣ
ಏನ್ ಮಾಡ್ತಪ್ಪಾ ಅದೇ ಬರ್ದಿ ನೋಡ ಅದು ಅದು ಮತ್ತ ಯಾವ ಪ್ಲೇಸ್ ಪ ಪ್ಲೇಸ್ ಒಂದು ಪ್ಲೇಸ್ ಹಚ್ಚಿ ಬರ್ಬೇಕ ಅಂತ ನೋದಡು ಜಿ ಪಿ ಎ ಫೋಟೋ ಅದ್ರ ನಾರ್ಮಲ್ ಫೋಟೋ ಅಲ್ಲ
ಹೌದು ಅದ ಜಿ ಪಿ ಎಸ್ ಏನಕ್ಕೆ
ಹಾ ಜಿ ಪಿ ಎಸ್ ಇರ್ಬೇಕೀ ಮತ್ ಅದ ಗುಡಿದ ಅಲ್ಲಿ ಆ ಸ್ಥಳದ ಅದಲ್ಲಿಯ ಇರ್ಬೇಕಿಲ್ಲ ಸ್ಥಳದಲ್ಲ ಮಾಹಿತಿ ಅದು ಮತ್ತ್ ಜಿ ಪಿ ಸ್ ಕೇಳ ಬರಲ್ಲ ಅದು ಅದು ಎಲ್ಲಾ ಜಿ ಪಿ ಎಸ್ ಕೋಟೆ ಅದು ಇದ್ರೆ ಮಾಡ್ತಾರಂತ ಅದು ಹಲೋ
ಅಲ್ಲಾ ಇದು ಮೈಬೂ ಶಿರ್ರುವಳ ನಿಮ್ಮ್ದು ಇತಿಹಾಸನೇ ಅದಲ್ಲೋ
ನಮ್ಮೂರದಾ
ಹಾ
ನಮ್ಮೂರು ಇದೇ ನೋಡು ಇತಿಹಾಸ ನಾನು ಅದ್ರಾಗ ಒಂದು ಹತ್ತು ಪೇಜ್ ನಮ್ಮೂರದೇ ಬರ್ದಿನಿ ನಾನು
ಇತಿಹಾಸ ಅಲ್ಲಾ ಅದು ಇತಿಹಾಸ ಅದು ಯಾರ ಯಾರ ರಾಜ್ಯರಆಡಳಿಕ್ಕೆ ಮಾಡ್ಯಾರ ಅಲ್ಲಿ
ಇಲ್ಲಿ ನಮ್ದು ಅಶೋಕ ಮಾರ ಬಂದ ಇದ್ರ ಅಲ್ ಅಶೋಕ ಮಹಾರಾಜ ಬಂದ ಇಲ್ಲಿ ಬಂದು ಭೇಟಿ ಕೊಟ್ಟಿದು ಮೂರು
ಅದು ಸನ್ನತಿ ಅಲ್ಲೇ ಬರ್ತದೇನಾ
ಹಾ ಅಲ್ಲೇ ನಮ್ಮ ನಮ್ಮೂಊರ್ ಒಂದ್ ಏಲೆಂಟು ಕಿಲೋಮೀಟರ್ ಹೋಗ್ಬೇಕು ಅಲ್ಲ ಮ್ಯಾಗೆ ಐತೆ ಸನತಿ ಅದು ಅಶೋಕ ಬಂದ ಒಂದ್ ಎರಡು ದಿನ ಇದ್ದೋಗಿ ಸ್ಥಳ ಅದು
ಹೌದ ಅದೇನ ಅಲ್ಲಿ ಶಾಸನ ಸಹಿತ ಆದಂತಲ್ಲ
ಹೌದೌದು ಅಶೋಕನ ಶಾಸನ ಅದ ಒಂದ್ ಮೂರ್ತಿ ಸಿಕ್ಕಿದ ಅದ ಅಶೋಕನ ಒಂದ ಸ್ತಂಭ ಸಿಕ್ಕಿದದಲ್ಲ ಅದ ಅದನ್ನು ಇತಿಹಾಸ ಒಳ್ಳೇದ ನೋಡ
ಹಾ ಹಂಗಾರ ನೀ ಬಾಳ ಸಲ ಹೋಗಿದ್ದೇ ಅಲ್ಲಿ ನೋಡಾಕ
ಮತ್ತ್ ಅಲ್ಲಿ ಇಲ್ಲೇ ಇರ್ತವಲ್ಪ ನಮ್ಮ್ ಮೂರ್ ಬಗ್ಗಳಗಿದೆ ಊರು ಅದ್ ಕಡೆ ಅಂದೇಲೆ ಯಾವಾಗ ಹೋಗ್ತಿ ಇನ್ನ ಒಂದ್ ಕೆಲಸ ಮಾಡು ಈಗ
ಹ್ಮ್
ನಾಳೆ ಇಲ್ಲ ನಾಳಿದ್ದು ಇಲ್ಲೇ ಸಾನ್ನತಿ ಈಗ ಬಂದ್ರೆ ನಮ್ಮೂರದುನು ನಾಲ್ಕೈದು ಜಿ ಪಿ ಎಸ್ ಫೋಟೋ ಅಲ್ಲಿ ನಾಲ್ಕೈದು ಜಿ ಪಿ ಎಸ್ ಫೋಟೋ ಅಂದ್ರೆ ಇಲ್ಲಿಗೆ ಆತ ನೋಡ ಒಂದ್ ಹತ್ತು ಇಪ್ಪತ್ತು ಪೇಜ್ ನೋಡು ಹೆಂಗ ಮಾಡ್ತಿ
ಹೌದ ಮತ್ತ ಅಷ್ಟೇ ಮಾಡ್ತೀನಿ ತಗೋ ನಾಳಿದ್ದು ಬರಲೇನು
ಹಾ ನಾಳೆಗ್ ಬಂದ್ಬಿಡು ನಾನು ಖಾಲಿ ಇರ್ತೀನಿ ಗಾಳಿ ದೈ ತ ಅಂದ್ಬಿಡು ಇಬ್ರು ಹೋಗಿ ತಕೊ ಬಂದ್ರೆ ಫೋಟೋ ಅದು ಅದ್ರ ಒಂದ
ಹೌದ ಇಲ್ಲ ಫಸ್ಟ್ ಇದು ಅಲ್ಲಿ ಸನತಿಗ್ ಹೋಗಿ ಎಂದು ಅದು ಶಾಸನದ ಚಕ್ಕಮು ಮತ್ತೆ ಆತ ಅವ ಕೆಲವೊಂದು ಇದದವ ಅಲ್ಲಿ ಇಷ್ಟ ಇತಿಹಾಸನೇ ಅದಲ್ಲ ಅಲ್ಲಿ ಗೈಡ್ ಮಾಡೋರ್ ಇರ್ತಾರ ವ ವಾಚ್ಮೆನ್ ಇರ್ತಾರಲ್ಲಾ ಅವ್ರ ಕೈಯಾಗ ಹೇಳಸ ಾ ಸ್ವಲ್ಪ ಏಳ್ಸನ್ಗೆಸ ಸೀದ ಏನ್ ಬರಾಮ ಇದ ನಿಮ್ಮೂ ಶಿರ್ವಾಳಗ್ ಬರ್ತನಿ ಶಿರವಾಳಕ್ ಬರಮ್ಮ ಶಿರಾಳಕ್ ಬಂದ ಕೆಷ್ಟಲ್ಲಿ ಅಶೋಕ ಮಹಾರಾಜ್ ಅಂದ ಅದ ಅದ್ ವಾಸ್ತು ಶಿಲ್ಪ ಅದಲ್ಲ ಚಲೋ ಕಟ್ಟಿದ್ದು ಕೋಟೆ ಗೀಟೆ ಹಾ ಮನೆಯ ಮನೆ ತರ ಆದದಲ್ಲ ಅದು ಅದನ್ನ ಒಂದೆರಡು ಜಿ ಪಿ ಎಸ್ ತೊಕೊು ಮತ್ತೆ ಅದ್ ಬಾಯಿನ ಸ್ಪೆಷಲ್ ಅಂತಲ್ವ ಅಲ್ಲಿ
ಹಾ ಬಾಯಿ ಸ್ಪೆಷಲ್ ಅದ ಮರ ಹಬ್ಬದಲ್ಲಿ ಅದ ದೇವ್ರ ಅಲ್ಲೇ ಬರೋದು ಅಲ್ಲಿ ಅಲ್ಲೇ ಮುಳುವುದು ಅದ ಬಾಳ ಹೆಸರಾಗಿದೆ ಅದನ್ನು ಬಾಯ
ಇ ಕಲ್ಲಿ ಬಾಳ ಪ್ರಸಿದ್ಧ ಆದಂತ
ಹಾ ಹಾ ಕಲ್ಲ ಇ ಬ ಗಣಿಗಾರಿಕೆ ನಡತಿದ್ದ ನ ಮೂರ್ ಗೊತ್ತಲ್ಲ
ಹೌದು ಗಣಿಗಾರಿಕೆ ಆದಂತ ಬರೀ ಆ ಬರ ಎಲ್ಲಿ ಹೋಗ್ದ್ರ ಕಲ್ಲೇ ಬರ್ತಾವಂತ ಬಾಂಡಗಲ್
ಹೌದ ಹೌದ ಬರ್ತ ಮೂರ್ ಅ ರೀ ಫೇಮಸ್ ಆದಲ್ಪ
ಹೌದೌದ ನಿಮ್ದು ಆಗ ಅದಕ್ಕೇನ್ ಕಣಿ ಅಂತಾರಲ್ಲ ಅದಕ್
ಹಾ ಕಣಿ ಅಂತಾರೆ ಕಣಿ ಅದು ಹೊಲನೇ ಇರ್ತದೆ ಹೊಲ ಅಡ್ಡಿ ಅಡ್ಡಿ ತೋ ತೋಡಿ ಅ ಕಣಿ ಮಾಡ್ತಾರೆಳ ಯಾಕಂದ್ರೆ ಮೂರ್ ಶಿರಳ ಬಾಳ ಕಲ್ಲಿನ ರಿ ಇದೆ ಹೆಂಗ್ ತೋಡ್ದಲ್ಲ ಕಲ್ಲ ಬರ್ತಾವ ಬಾಳ
ಹೌದ
ಹ್ಮ ಅದೇ ಅದೇ ಬಂದ್ಬುಡು ಸಣನ್ನತಿ ಇತಿಹಾಸನು ಬರ್ದಂಗ ಆಗ್ತದ ನಮ್ೂರ್ ನಮ್ೂರ್ದ ಇತಿಹಾಸನು ಬರ್ದಂಗ ಆತದ ಅದಂಗೆ
ಸರ್ಕಲೆ ಸರ್ಕಾಯಾಗ ಚಲೋ ಹದ್ ಅನ್ಷೇ ಬಕ್ ನಾವವು
ಹೌದಾ ಮತ್ತೆ ಲಾಷ್ಟ ಇದುಒಂದು ಸ್ವೀೃಷಫೋರ್ಗಳು ಆಯ್ತ ಇನ್ನೊಂದಂದು ಎರ ದಿನ ಟೈಮ್ ಆರಾಮ ಬರಿ ಮೂವತ್ತು ಮೂವತ್ತೈದು ಇದಾವೆ
ಅದೇ ಅದು ನನಗ ಹಾಕಿದ್ದೇನ್ ಅಲ್ಲ ವಾಟ್ಸಪ್ಗೆ
ಹಾ್ನ್ ಹಾಕಿ ನೋ ನೋಣ ಯಾವ ರೀತಿ ಬರ್ದೇ ಹಾಕೇೇಕಾದ್ರ ಫೋಟೋಡ್ಲಿಕ್ ಇಷ್ಟ ಫೋ ತಕ್ರ ಬಂದ್ಬಿಡತ್ತದು
ಹೌದ ಅದೇ ಜಿ ಪಿ ಎಸ್ಗೆ ಹೋಗಿ ಬಿಡಾಮ
ಹಾ ಹ
ಹಾ ಜಿ ಪಿ ಎಸ್ ಒಂದ ಫೋಟೋ ತಕ್ಕಂದ್ ಗಸ್ಸ ಅಲ್ಲಿ ಆನ್ಲೈನ್ ಸೆಂಟರ್ ಇರ್ತವಲ್ಲ ಅಲ್ಲಿ ಹೋಗಿಗೆಸ್ಸವು ಪ್ರಿಂಟ್ ತಕ್ಕ್ಸ ಬರ ಒಂದ ಹದ್ೈದು್ ೋಟೋ ಹಚ್ಚಮ್ಮ
ಹ ತ ಪೋಟ್ ಅ ಜಮ್ಮಾ ಉಳುಕಿದೇವನ ಅದ ನಿಮಮ್ಮ ನೀಮ್ ಮೂರ ಮ್ಯಾಗೆ ನೀವು ಮೂರ್ ಬ್ಯಾಗಲಾಾವ್ದಾವವ್ ಅಲ್ಲ ಅದನ್ನು ಇತಿಹಾಸ ಅದ ಅಂತ ನೋಡ ನೋಡಿದೇನ ಅದನು
ಹೌದು ಹೌದು ಇಲ್ಲ ನನ್ಗ ಅಷ್ಟೊಂದು ಗೊತ್ತಿಲ್ಲ
ಅದೇ ಇವರು ಅದೊಂದು ನಾಲ್ಕ ನಾಲ್ಕತ್ ಪೋಟ್ ಅಂದ್ರ ಅಲ್ಲಿ ಆತ ನೋಡ ಮೂವ ಹತ್ತೈದ್ ನೀನು ಕಂಪ್ಲೀಟ್
ಹೌದೌದು ಅದ ಮತ್ತೆ ಅಷ್ಟೇ ಮಾಡನ್ ತಗೋ ಅಂತಾರಪಾ ಇಲ್ಲಿ ನಾ ನಾನನ್ ಕೇಳಿನಿ ಬಟ್ ಹೋಗಿಲ್ಲಾ ನಿಮ್ ಶರ್ವಾಳಗ ನಾ ಎಕಡೆ ಹೋಗಿಿಲ್ಲೋ ಏನ್ ಹೇಳ್ತ ನಂದ ನಣೆ ಬರ ಇಲ್ಲೇ ಊರಾಗ ಆತಿ ನೋಡವ ನ ಅವನ್ ಇಲ್ಲಿ ಇನ ಯಕಡೆ
ಹ್ಮ ಇಲ್ಲ ಅದು ಯವ್ರದಾಗನು ಚಲದಂತ ಅದನು ಪ್ರಸಿದ್ಧವಾದ ದೇವಾಲ ದೇವಾಲಯಗಳು ಎಲ್ಲಾ ಮೂರ್ತಿಗಳು ಇದಾವಂತ ಅಲ್ಲಿನ ಒಂದ್ಸರಿ ಹೋಗಿ ಬಾಯ್ ಫಸ್ಟ್ ನಮ್ಮ್ ಊಗ ಸನ್ನತಿ ಇತಿಹಾಸ ಎಲ್ಲಾನ ಹೇಳ್ತಿನಿ ನಾ ನಾ ಹೇಳಿಲ್ಲ ಅಂದ್ರು ಗೈಡ್ಸ್ ಇರ್ತಾರೆ ಸನ್ನತ್ತಗ ಅವ್ರ ಕೇಳ್ಕಂದ ಫೋಟೋ ಹ ಬಂದಡವಾ ಇಲ್ಲ ಒಂದ ಹಾಕಿದಕ್ ಕೊಟ್ಟೆ ಇವರು
ಇಲ್ಲ ಮೈಬೂ ಅಷ್ಟೇ ಮಾಡ ನೀನ್ ಹೆ ಹಂಗ ಅ ಇಂಟೆಸ್ ಶಿಪ್ ಕೊಟ್ಬಿಡಮ ಅದೇ ಐವತ್ತುತ್ರ್ಸಿಂದ ಅದಲ್ಲ
ಹಾ್ ಕೊಟ್ ಕೊೊಡ ಮತ್ತತ್ ಅದು ಅದ ಒಂದ ಪೇಪರ್ ಆತ್ ಅದು ಪೇಪರ್ ಕೊಟ್ಟಿಲ್ಲ ಅಂದ್ರ ಮತ್ತತ್ ಎಕಂದ್ರೆ ಮಾಕ್ಸ್ ಕಟ್ ಮಾಡ್ತಾರ ಅದಕೇ
ಹೌದೌದು
ಹ್ಮ್ ಅದಕ್ಕೆ ಎಪ್ಪ ಅ ಫೋನ್ ಹಚ್ಚಿದೆ ಪಾನಿನ್ ಆಮೇಲ್ ಮತ್ ಏನ್ ಹಚ್ಚಿಲ್ಲಾ ಏನಪ ಕಾಲೇಜ್ ಗೊತ್ತಯಾ ನೀನೇ ನೀನೇ ಇ್ ಮಾಡ್ತ ಅಂದ ಆಮೇಲೆ ನಮ್ಗ ಏನೋ ಬೈತಾನ ಕಿಸನ ಈಗ ಹಚ್ಚಿದ್ದ ಪಾನಿನ್ಿಗೆ
ಎಲ್ಲಾ ಚೊಲಾಗಿ ಮಾಡಿದ್ ಅಚ್ಚಷನ್ ನಾ ಅಂತನು ಕಾಲೇಜ್ ಹೋಗಿಲ್ಲ ಏನಿಲ್ಲ ನೀ ಅಂತ ರೆಗ್ಯುಲರ್ ಹೋಗಿದಿ ಕಾಲೇಜು
ಹೌದಾ ಮತ್ತೆ
ಹ್ಮ ಹೌದು ಆ ಕೆಲ್ಸನ್ದ ಏನ್ ಮಾಡ್ತವಿ ಏ ನೀ ಅಂತ ನನ್ ಕರೆಕ್ಟ್ ಇನ್ಫಾರ್ಮೇಶನ್ ಅಂದ್ರ ಮಾಹಿತಿ ಆತ ನೋಡ ಕಾಲೇಜ್ಗೆ ಹಂಗ ಹಂಗ ಆದದ ಹಂಗಲ್ಲ ಅಂತ ಅ ಪ್ರತಿ ಮ ಸಲ ಫೋನ್ ಹಚ್ಚಿದಾಗೆಲ್ಲ ಕಾಲೇಜ್ದಾಗ ಏನೇಏನ್ ಇಡಕತ್ತದ ಏನೇನಿಲ್ಲ ಅಂತ ಎಲ್ಲ ಹೇಳ್ತದ ನೀನು
ಹ್ಮ್ ಹ್ಮ್ ಅವ ಮತ್ ಅವನ ರಾಯಪ್ಪಾ ಅಂತ ಇದ್ನಲ್ಲ ಅವ್ನ್ ಏನ್ ಹೇಳಲ್ಲ ಅವನು ನಿಮ್ಮ ಊರಲ್ಲಿೇ ಇರ್ತಾನ ಅಲ್ಲಿ ಅವ್ನು ಏನು ಹೇಳಲ್ಲ ನಿನ್
ಹ ಹೌದೌದು ಇನ್ನು ಇಲ್ಲ ಯಾರ ಇರತಾರ ಇಲ್ಲಿ ಯಾರಿಲ್ಲ
ದು ನಾ ಅವಾಗ ಕೇಳ್ತೇನೆ ನಿಮ್ಮೂರ ಆಾಗಿತ ೋ ಅವ್ನ ಬ ಯಾಕ ಕರ್ ಬಿಟ್ಟಿದ್ದೇನ್ ಪರ್ಸಗಂದ್ರೆ ಎಲ್ಲಪ್ಪನ ಗೊತ್ತಿರ ನೋಡಿಲ್ಲ ಅವನಿಿಗೆ ನೋಡಿಲ್ಲಾ ಅಂತಾನ ಬರ್ಯವ
ಏ ಅದು ಹೆಂಗಂತಿ ಅವ ಒಂದು ಇದನೇ ಬೇರೆ ಅದು ಒಂದು
ಹೌದಾ ಏ ಮಾತಾಡಲ್ಲ ಏನ
ಹ್ಮ
ಹ ಹಾ ಹಾ
ಹೌದಾ ಮಾತಾಡತಪ್ಪ ಮತ್ತೆ ಮಾತುಗಂಗೆ ಬಿತಿನಿ
ಹಾ ಹೌದೌದು ಹ ಸರಿತು ಅದೇ ನಾಳಗ್ ಹೊಂದ್ಬಿಡುುವ ಬ ಬ ಬೈಕ್ ತೊ ನಾಳೆ ಬಂದ್ಬಿಡು
ಹಾ ಇಲ್ಲ ನಾಳಗ್ ಬರ್ತೇನೆ
ಹಾ ನಾಳೆ ಬಂದ್ಬಿಡು ನಮ್ಮೂರು ಇದು ಈ ಸಣ್ಣತ್ತ ಎರಡು ಒಂದ ಒಂದಜ ಆಗ್ಬ ಬಿಡ್ತದ್ರ ಇಲ್ಲಿ ನಮ್ಮ್ ಮೂರು ಒಂದ ಐದಾರರ್ ಕಿಲೋಮೀಟರ್ ಇಷ್ಟೇ ದೂರ ಇದೆ ಅದು ಸಣ್ಣತ್ತ ಅನ್ನೋದು ಬ್ರಿಜ ದಲ್ಲ ಉಟಲ್ಲ ಬ್ರಿಜ ಹಾ ಬ್ರಿಡ್ಜ್ ದಾಟೆ ಹೋಗ್ಬಕ್ ಅ ಕಡೆ
ಅದೇನ ಹಾಸ್ಪಿಟ್ಲ್ಿಗೆ ಹೋಗಿದ್ದೇ ನೀನು
ಎಲ್ಲಿ
ಅದ ಮತ್ತೆ ನಿನ್ನ ನಿಂದ ಅದ ಅಲ್ಲ ಆಶೆ ಬರ್ತದಿಂದ
ಏ ಇಲ್ಲಪ್ಪಾ ಎಲ್ಲಿ ಅನ್ಲ ಅಷ್ಟೇನ ಮುಂದ್ ನೋಡ್ಬೇಕು ಮುಂದ ಹೆಂಗ ಆತದ ಹೆಂಗಗೆಲ್ಲ ಡಿಗ್ರಿ ಅದ ಅದ್ ನೋಡ್ಬೇಕು
ಹೌದಾ.
ಹ್ಮ್ ಮತ್ತೆ ಈಗ ರೊಕ್ಕ ಬೇಕಲ್ ಪ ಅದಕ್ಕನ ಈಗ ಮುಂದೆ ಡಿಗ್ರಿ ಆದ್ಮೇಲ್ ನೋಡ್ಬೇಕ ಅದು ಏನ. ಕಟ್ ಮಾಡಬೇಕಕ್ ಏನು ಮತ್ತ ತೆಗಿಬೇಕಕ್ ಗೊತ್ತಾಗಲ್ಲ.
ಹದ್ನೈದು ಸಾವಿರ
ಮಾಡತಿ ಹೆಂಗ ಮಾಡ್ರ ನಾವು. ಅಲ್ಲ ನಾವವು ಸಾಕಿ ಹಕಲ್ಲ ಯಾಕಂದ್ರೆ ಅದು ರೆಡಿಮೆಟ್ ಆಗ್ತಾರ ಅನ್ನದಕ್ಕೆ.
ಏನಂದಿ.
ರೆಡಿಮೇಟ್ ಆಗ್ಬೋದ ಇ ಅಲ್ಲ ಮತ್ತೇಏನೋ ಪೂರಾ ಕಟ್ಟಿ ಮಾಡ್ತಾರ ಇದು.
ಇಲ್ಲ ಹಾಕ್ತಾರಾ ತಗ್ದ.
ಹೌದ ಅದೇ ಮಾಡಕ್ ಪ ಮತ್ ಏನ್ ಮಾಡ್ತಿ ಈ ನಮ್ಮ ಮನೆನ ಕೆಲ್ಸ ನಡತಿದ್ದ ಅ್ರ ಬಟ್ ಬರೇ ಇದಕ್ಕೆ ಬಿತ್ತ ಅಂದ್ರೆ ಮನೇಲಿ ಕೆಲ್ಸ ಅಷ್ಟೇ ಕೊಡ್ತ್ರ ನಾನೇ ಸುಮ್ಕ ಕುಂತೆ ಈಗ.
ಇಲ್ಲ ಇಲ್ಲ ಆಗ್ಸಪಾ. ಹಾ ಕಡಕ್ ಮಾಡ್ಕೊಬೇಕಲ್ಲಾ ಅವಾಗ ನನಗಿದದು ಹೆಂಗಂದ್ರರು ಹೌದು ಹುಟ್ಟಿದಶಿನ ಇದೆ ಪರ್ಸ ನನ್ಗು ಈಗ.
ಹೌದೌದು ಇಲ್ಲ ಮೈಬೂ ಹೌದು ನೀನ್ ಏನಾನ ಸಿಟ್ ಮಾಡ್ಕೊ ನನ್ಗ ಗೊತ್ತ. ಆಯ್ತು ಊಟದಾಗ್ಲ ಅಂದ್ರೆ ನಿಮ್ ಪಪ್ಪಾರ ಮೊನ್ನೆ ನನಗ. ಹ ಫೋನ್ ಹಚ್ಚಿದ್ರ. ಇದು ನೀ್ಫೋನ್ ಹತ್ ಅವತ್ತ ನಿಮ ಪಪ್ಪ ನಂಬರ್ ನೀನ್ ಅವತ್ ಕೊಟ್ಟಿದ್ದಿ ಅಲ್ಟರ್ನೇಟ್ ನಂಬರ್. ನಿ ಅಕಸ್ಮಾತ್ ಫೋನ್ ಸ್ವಿಚಾಪ್ ಆಯ್ತು. ನಿಮ್ ತಂದೆಯವ್ರು ಕೊಟ್ಟಿದ್ರಾರಲ್ಲ ಅವತ್ ಹೇಳಿದ್ರ ನನಗೆ ಅವ್ರು.
ಹೌದೌದು ಹೌದ್ ಬಂದದೇನ. ಅದು ಹಾಕ್ಸ್ಬೇಕ ಅದನ ಸ್ವಲ್ಪ. ಹ್ಮ ಸ ಹ ಸತ್. ರ್ ಅದೇ ನಾಳೆ ಬಂದು್ಡು ಬೈಕ್.
ಇಲ್ಲ ಬರ್ತನ ಬೈಕ್ ತಗ ಶಿರಾಕ್ ಬರ್ತನಿ ಅಷ್ಟೇ ಮಾಡ ಮೈಬೂ ಹೆಂಗ ಊಟ ಆಗಿಲ್ಲ ಮೈಬೂ ಹೌದೌದು ಇಲ್ಲ ಅದೊಂದ ದೌಕಾನಿಗೊಂದ ತೋರ್ಸಿ.
ಆತ ಇಲ್ಲ ಅ. ಸ